ಹಲೋ ಮೇಡಮ್ ಹ್ಮ್ ಚೆನ್ನಾಗಿದೆ
ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ತಿದೆ
ನಾ ಇವಾಗ ಸ್ವಲ್ಪ ಚಹಾ ಏನಾದ್ರು ಮಾಡ್ಬೇಕು ಅಂತ ನೋಡ್ತಾ ಇದ್ದೆ
ಯಾಕೆ ಓದೋಳಲ್ಲ ನೀನು ಚಾ ಏನ್ ಮಾಡ್ತಿದ್ದಯಾ
ಓದ್ಬೇಕು ಅಂದ್ರೆ ಉಪವಾಸ ಇದ್ಕೊಂಡ್ ಓದಕ ಆಗತ್ತ
ಹಾ ಅದು ಸರಿ ಬಿಡು ಮತ್ ಮನೇಲಿ ನಿಮ್ ತಂಗಿನ ಅಕ್ ಅಕ್ಕಾನ ಯಾರು ಇದ್ರಲ್ಲ ನಿನ್ ಜೊತೆ ಅವ್ರು ಮಾಡಲ್ವಾ
ದಿನಾ ಅವಳಿಗೆ ಮಾಡುವ ಅಂದ್ರೆ ಅವಳಿಗೂ ಬೇಜಾರಾಗಲ್ಲ
ಓ ದೊಡ್ಡ ಮನಸ್ಸು
ಹ್ಮ್ ಅದಿಕ್ಕೆ ಚಹಾ ಬಂದು ನನ್ ಜವಾಬ್ದಾರಿ
ಆಹಾ ನಿನ್ ತರನೆೇ ಎಲ್ರಿಗೂ ಸಿಗ್ಬೇಕಕ್ ನೋಡು ರೂಮಲ್ಲಿ ಇರೋದಕ್ಕೆ
ಇಲ್ಲ ಇಲ್ಲ ಚಹಾ ಬಂದು ನನ್ ಜವಾಬ್ದಾರಿ ಚಹಾ ಮಾಡೋದೊಂದು ನನ್ನ ಜವಾಬ್ದಾರಿ ದಾರಿ ಹ್ಮ್ ಇನ್ ಮಿಕ್ಕಿರೋದೆಲ್ಲ ನನ್ ತಂಗಿದೆ ಹೌದು ಅವ ತುಂಬಾ ಒಳ್ಳೆಲೂ ಪಾಪ
ಜಾಸ್ತಿ ಹೊಳ್ ಬಿಡ ಬಿಡು ಮತ್ತೇನು ಕೆಲ್ಸ ಮಾಡ್ದಲ್ಲ ಇದ್ದಾಳಂತೇನಿ
ಅದು ನಿಜಾನೇ ಒಂದೊಂದ್ಸಲ ಇಷ್ಟು ಕೋಪ ಬರಸ್ತಾರೆ ಬೆಳಗ್ಗೆ ನನ್ನ ಕಾಲೇಜ್ ಟೈಮ ಆಗಿರತ್ತೆ ಎದ್ದೇಳದೆ ಇಲ್ಲ
ಜಾಸ್ತಿ ಮಲಗ್ತಾಳಾ
ಅಯ್ಯಪ್ಪಾ ಕುಂಭಕರ್ಣನ್ ತಂಗಿ ಏನೋ ಮೇಬಿ
ಹ್ಮ್ ಅವಳಿಗೂ ಬೇಜಾರಾಗಿರುತ್ತೆ ಬಿಡು ಪರವಾಗಿಲ್ಲ ಎದ್ಮೇಲೆ ಎಲ್ಲ ಕೆಲ್ಸ ಅವಳೆ ಎಲ್ಲಾ ಮಾಡೋದು ನೀನ್ ಏನ್ ಮಾಡ್ತಿ
ನಾನು ಮಾಡ್ತೀನಿ ಅವಳಿಗೆ ಅವಾಗವಾಗ ಸಹಾಯ ಮಾಡ್ತೀನಿ
ಯಾವಾಗ ಯಾವಾಗ ಸುಮ್ನೆ ಚಹಾ ಮಾಡ್ದ ಇಲ್ಲಾಂದ್ರೆ ಪಲ್ಯ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕ್ದೆ ಖಾರ ಹಾಕ್ದೆ
ಇಲ್ಲ ಅವಳಿಗಿಂತ ಚೆನ್ನಾಗ್ ಪಲ್ಯ ನಾನೇ ಮಾಡೋದು ಅನ್ನದ್ದಲ್ಲಾ ತರ ತರ ಅನ್ನ ನಾನೇ ಚೆನ್ನಾಗ್ ಮಾಡದು ಅವಳು ಚೆನ್ನಾಗ್ ಮಾಡ್ತಾಳೆ ಇಲ್ಲ ಅಂತೆಲ್ಲ ಅವಳು ಪಕ್ಕ ಜವಾರಿ ಅಡುಗೆ ಇರತ್ತಲ್ಲ ಆತರ ಮಾಡ್ತಾಳೆ ಖಾರ ಉಪ್ಪು ಎಲ್ಲಾಕಿ ನಾನು ಸ್ವಲ್ಪ ಅಹು ಹೋಟೆಲ್ ಇರುದವ್ರ ಮಾಡ್ತಾರಲ್ಲಾ ಆತರ ಮಾಡ್ತಾರೆ ಹ
ಏನೋ ಒಂದ್ಬ ಬಿಡು ಅಷ್ಟಾದ್ರು ಮಾಡ ನಿಂಗಗೆ ಓದೋದಕ್ಕಾದ್ರೂ ಸಮಯ ಸಿಗತ್ತಲ್ಲ
ಸಿಗತ್ತು ಸಿಗತ್
ಹ್ಮ್ ನಿಂಗ ನಿಂಗ ಏನೇನ್ ಮಾಡಕ್ ಬರುತ್ತೆ ಅಡುಗೆ
ನಾನು ಮಾಡ್ತೀನಿ ಚಪಾತಿ ಎಲ್ಲ ಮಾಡ್ತೀನಿ ಆದ್ರೆ ನನ್ ತಂಗಿ ಎಷ್ಟ್ ಚೆನ್ನಾಗಿ ಮಾಡಕ್ಕ ಆಗಲ್ಲ ಸುಮ್ನೆ ಆವಗ್ಲೇ ಮಾಡ್ಕೊಂಡ್ ಅವಾಗ್ಲೇ ತಿನ್ಬೇಕಷ್ಟೆ
ಹೆಂಗ ಮಾಡ್ತೀಯ ಚಪಾತಿನ
ಗೋಧಿಹಿಟ್ಟು ತಗೋತೀನಿ ಅದನ್ನ ಸಾಣಸ್ಕೊತೀನಿ ಅದಕ್ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಎಳ್ನೀರ್ ಹಾಕಿ ಕಲಿಸ್ತೀನಿ ಮೆತ್ತಗೆ
ಹ್ಮ್
ಕಲಸಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಅದ್ರ ಮೇಲೆ ನೀರ್ ಸಿಂಪಾಡ್ಸಿ ಇಟ್ಟಿರ್ತೀನಿ ಮೆತ್ತಗಾಗ್ಲಿ
ಅದೇನು ಆಕಾರ ವಿಕಾರ ಎಲ್ಲ ಮಾಡ್ತಯಾ ಚಪಾತಿನ ಏನು
ಚಪಾತಿ ಆಮೇಲೆ ಲಟ್ಕ್ಕನ್ಗೆ ಎಲ್ಲಿ ತೀಡುರ್ತಿರಲ್ಲ ಹಾ ಗೋಲ್ ಗೋಲ್ ಮಾಡ್ಬೇಕು ಒಂದೆ ದಪ್ಪ ದಪ್ಪ ಆಗ್ಬಿಡುತ್ತೆ ತೆಳ್ಳಗ್ ಮಾಡ್ಬೇಕು ಅಂದ್ರೆ ಎಲ್ಲ ಆ ಖರ ವಿಕಾರ ಆಗುತ್ತೆ ಏನ್ ಮಾಡೋದು
ಚಪಾತಿಯನ್ನು ದಪ್ಪ ಇದ್ನು ತಿನ್ಬೋದ ಹಂಗೇನಿಲ್ಲ
ಬಿಸಿ ಇದ್ದಾಗ ತಿನ್ಬಹದು ಆಮೇಲೆ ತಿನ್ನಕ್ಕ ಆಗಲ್ಲ
ನಿಮ್ ಕಡೆ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಬರ್ತಾ ನಿಂಗೆ ಮಾಡಕ್ಕೆ
ಹ್ಮ್ ರೊಟ್ಟಿ ಎಲ್ಲಾ ಬರಲ್ಲ ಕಡಿಮೆ ನಾನು ಮನೇಲಿ ಇಲ್ಲ ಅಲ್ಲ ಜಾಸ್ತಿ ನನ್ ಹಾಸ್ಟ್ಲಲ್ಲಿ ಇದ್ದು ಓದಿರೋದು ಅದಕ್ಕೆ ಅಡುಗೆ ಕಡೆ ಸ್ವಲ್ಪ ಕಡಿಮೆ ಅಷ್ಟು ಬರಲ್ಲ ಪರ್ಫೆಕ್ಟಾಗಿ
ಆದ್ರೂ ಸುಮ್ನೆ ಏನೋ ಹೊಟ್ಟೆ ತುಂಬಷ್ಟು ಮಾಡ್ಕೊಳಷ್ಟಾದ್ ಬರುತ್ತೆ ಹ್ಮ್
ಮಾಡ್ತೀನಿ ಇವಾಗ ರೊಟ್ಟಿನೇ ತಿನ್ಲೇಬೇಕು ಉಕ್ಕು ಅಂದ್ರೆ ಅವಾಗಷ್ಟೇ ತಿನ್ನಕ್ಕೆೆ ಒಂದ್ ಸ್ವಲ್ಪ ಹಸಿ ಬಿಸಿ ಇಲ್ಲಾ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಹಂಗೆ ಮಾಡ್ಕೊಡ್ತೀನಿ ಚಪಾತಿ ತರ
ಇವಾಗ್ ಬಿಡು ನಿಮ್ ತಂಗಿದಾಳಲ್ಲ ಮಾಡ್ತಾಳ ಅವಳೆ
ತಂಗಿ ಇದ್ದಾಳೆ ಮಾಡ್ತಾಳೆ ಅವಳು ಒಂದ್ ದಿನ ಮುನ್ಸ್ಕೊಬಿಟ್ರೆ ಮಾಡಕ್ ಬೇಕಲ್ಲ
ಹಂಗೇನಿಲ್ಲ ಬಿಡವಳ ಮಾಡ್ಕೊಡ್ತಾಳ
ನೀವು ಸದಾವ್ ಹಸನ್ ಮುಖಿ ನಾನೇ
ಹಂಗೆಲ್ಲಾ ಮಾಡ್ಬಾರ್ದು
ಹ್ಮ್
ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಸುಮ್ನೆ ಇರ್ಬೇಕೇನೇ ಆದ್ರೂನು
ಹೌದೌದು
ಮತ್ತೇಏನ್ ಮಾಡ್ತೀಯ ಚಿತ್ರಾನ್ನ ಮಾಡೋದ್ ಗೊತ್ತಾ
ಹಾ ಚಿತ್ರನ ಮಾಡ್ತೀನಿ ಕೊತ್ತಂಬರಿ ಎಲ್ಲಾ ಹಾಕ್ಬಿಟ್ಟು ಕೊತ್ತಂಬರಿ ರೈಸ್ ಮಾಡ್ತೀನಿ ಆಮೇಲೆ ಟೊಮ್ಯಾಟೊ ಭಾತ್ ಮಾಡ್ತೀನಿ
ಕೊತ್ತಂಬರಿ ರೈಸ್ಗೆ ನೀನು ಪ್ರಸಿದ್ಧಿ ಕಾಣಸುತ್ತೆ
ಹೌದೌದು ಕೊತ್ತಂಬರಿ ರೈಸ್ ಮಾಡದ್ ನನ್ ಮನಲಿ ಎಲ್ರಿಗೂ ಇಷ್ಟ ನನ್ ತಂಗಿಗೂ ಇಷ್ಟ
ಹೆಂಗ್ ಮಾಡ್ತವಿ ಅದ್ನ ಅದು ಕೊತಂಬರಿ ತಗೊಂಡ್ಬಿಟ್ಟು ಮಿಕ್ಸಿಗ್ ಹಾಕ್ಬಿಟ್ಟು ಎಲ್ಲಾ ಕರೆಕ್ಟ್ ಆಗ ಕ್ಲೀನ್ ಮಾಡಿ
ಕ್ಲೀನ್ ಮಾಡಿ ವಾಶ್ ಮಾಡಿ
ಹ್ಮ್
ಆಮೇಲೆ ಅದನ್ನ ಮಿಕ್ಸರ್ಗ್ ಹಾಕ್ತೀನಿ ಬರೀ ಕೊತ್ತಂಬರಿ ಸ್ವಲ್ಪ ಹಾಕಲ್ಲ ಅದ ಜೊತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಒಂದ್ ಸ್ವಲ್ಪ ಏನಂತಾರೆ ಕರ್ಬೇವಿನ ಸೊಪ್ಪು ಇದ್ರೆ ಕರ್ಬೇವಿನ ಸೊಪ್ಪು ಹ ಇನದು ಪುದೀನ ಎಲ್ಲ ಹಾಕಿ ಮಿಕ್ಸರ್ಗೆ ಹಾಕ್ತೀನಿ ಹಾ ಸಣ್ಣ ರುಬ್ಕೊಂಡು ಆಮೇಲೆ ಒಗ್ಗರಣೆಗೆ ಎಣ್ಣೇಲಿ ಸ್ವಲ್ಪ ಅವು ದಾಲ್ಚಿನ್ನಿ ಲವಂಗ ಪತ್ರೆ ಎಲ್ಲಾ ಹಾಕಿ ಆಮೇಲೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಮೆಣಸಿಕಾಯಿ
ಹ್ಮ
ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಕರೆಕ್ಟ್ ಆಗಿ ಅದನ್ನ ಹುರ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಟೊಮೆಟೊ ಇದ್ರೆ ಟೊಮೆಟೊ ಹಾಕ್ಬೋದು ಟೊಮೆಟೊ ಹಾಕಿಲ್ಲ ಅಂದ್ರರು ಚೆನ್ನಾಗಿರತ್ತೆ ಆಮೇಲೆ ಇರು ಬಿಟ್ಟು ಇಟ್ಕೊಂಡಿರ್ತಿವಲ್ಲಾ ಅದನ್ನೆಲ್ಲಾ ಹಾಕೋಬೇಕು ಕೊತ್ತಂಬರಿದೆಲ್ಲಾ
ಪುದೀನ ರೈಸ್ ಮಾಡೋತ್ತರ ಆದ್ರೆ ನೀನು ಕೊತ್ತಂಬರಿ ಯೂಸ್
ಹಾ ಕೊತ್ತಂಬರಿ ಜ ಸ್ವಲ್ಪ ಜಾಸ್ತಿ ಕೇಳ್ತೀನಿ
ಹ್ಮ ಓ ಅವತ್ ನೀನ್ ಮನೆಗ್ ಬಂದಾಗ ಮಾಡ್ಕೊಟ್ಟಿದ್ದಲ್ಲ ಅ ದಾ
ಹಾ ಅದೇ ಆದೆ ಅವತ್ ನೀನ್ ಬಂದಾಗ ಅಷ್ಟ್ ಚೆನ್ನಾಗ್ ಆಗಿರ್ಲಿಲ್ಲ ನನ್ ಮೊದಲನೇ ಸಲ ಮಾಡಿದಾಗ ತುಂಬಾ ಸಕ್ಕತ್ತಾಗಿತ್ತು
ಮೊದ್ಲೆೇ ಸಲ ಮಾಡಿದಾಗ ಯಾವ್ದೇ ಆಹಾರಲ್ಲಿ ಚೆನ್ನಾಗೇ ಇರುತ್ತೆ
ಹಾ ಅವಾಗ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ತೋಸಿ ಜಾಸ್ತಿ ಇಷ್ಟಪಟ್ಟ ನಾಜೂಕಾಗಿ ಮಾಡಿರ್ತೀವಲ್ಲಾ ಅದಿಕ್ಕೆ
ಮತ್ತೆ ಊರಿಗ್ ಹೋಗಿದ್ದೆ ರೊಟ್ಟಿ ಎಲ್ಲಾ ತಂದಿಲ್ವಾ ನ ಹಂಗೆ ಬರುತ್ತೆ ಮಾಡ್ತೀನಿ ಎಲ್ಲಾ ತರ ಅಡಗೆ ಮಾಡ್ತೀನಿ ಆದ್ರೆ ಮಾಂಸಾಹಾರಿ ಎಲ್ಲಾ ಮಾಡಲ್ಲ ಸಸ್ಯಹಾರಿ ಏನ್ ಬೇಕಿದ್ರರು ಮಾಡ್ತೀನಿ
ಸಸ್ಯ ಹಾರಿ ತಿನ್ನಕ್ ನೀನೇನು ಕುರಿನಾ ಮೇಕೆನಾ ಆಕಳ
ಹ ಮತ್ತೆ ಕುರಿ ಮೇಕೆ ಹಾಕ್ಳ ಅಲ್ಲ ಸಸ್ಯಹಾರಿ ಅಂತಂದ್ರೆ ಇದು ಏನೋ ರೊಟ್ಟಿ ಚಪಾತಿ ಆತರ ಮಾನ್ಸಾರಿ ಅಂದ್ರೆ ಈ ಚಿಕನ್ನು ಮಟನ್ ಅದೆಲ್ಲ ತಿನ್ನಲ್ಲ ನಾವು
ಇನ್ ಬೇಕು ಅದರಿಂದನೇ ಶಕ್ತಿ ಬರೋದು
ನಾವವು ತಿನ್ನಲ್ಲ ಅಂದ್ರೆ ಮೊದ್ಲಿಂದನೂ ರುಡಿಿದ್ರೆ ತಿನ್ಬೋದು ಅದು ಚಿಕ್ಕವರಿದ್ದಾಗಿಂದನೂ ತಿಂದಿಲ್ಲ ಅದು ತಿನ್ನಕ್ಕ ಆಗಲ್ಲ ಇವಾಗ್ನು ಅದಕ್ಕೆ
ರೂಢಿ ಮಾಡ್ಕೋಬೇಕು ಎಲ್ರೂ ಹುಟ್ಟದಾಗಿಿಂದಾನೇ ತಿನ್ನಕ್ಕೆ ಶುರು ಮಾಡಿರಲ್ಲ
ಅದು ಏನು ಇಷ್ಟ ಆಗಲ್ಲ ನಂಗೆ
ಹ್ಮ್
ಸುಮ್ಮನೆ ಇ ರೊಟ್ಟಿ ರೊಟ್ಟಿನೂ ತಿಂತೀವಲ್ಲಾ ರೊಟ್ಟಿ ತಿಂತೀವಿ ಫುಲ್ ಬಟ್ಟಿ ಮುಟ್ಟು ರೊಟ್ಟಿ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಹೋಳ್ಗೆ ತುಪ್ಪ
ಹ್ಮ್
ಹಾಕಲ್ಲ ಇಷ್ಟು
ಸಾಕು ಆದ್ರೆ ನಿಮ್ ಮನೇಲಿ ಏನ್ ತಿಂದ್ರೆ ಏನ್ ಪರವಾಗಿಲ್ಲ ಅಲ್ಲ ಹಂಗಿದ್ರೆ ತಿನ್ಬೋದಲ್ಲ ಯಾಕೆತಯಾ ನಿಮ್ಮನಲಿ ಎ ಯಾರ್ ತಿಿನಲ್ವಾ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ
ತಿಂತಾರೆ ಅವ್ರು ಅಂದ್ರ ಅವ್ರು ಹೊರ್ಗಡೆ ಇದ್ದು ಓದಿದ್ದಲ್ಲ ಅಲ್ಲೆಲ್ಲಾ ಅವರು ಸ್ನೇಹಿತರೊಂದಿಗೆ ತುಂಬವರಿಗೆಿ ರೂಢ ಆಗ್ಬಿಟ್ಟೈತಿ ನಂಗ ೇನ್ ಆತರ ನಾನ್ ಮನೆಯಲ್ಲೇ ಇದ್ದಿದ್ದು ಇವಾಗ ಇವಾಗ ಕಾಲೇಜು ಹೊರಾಗ ಬಂದಿದ್ದೀನಿ ಮೊದ್ಲೆಲ್ಲಾ ಮನೇಲ್ಲೇ ಇದ್ದೆ
ಹ್ಮ್ ಹ್ಮ್ ಹ್ಮ್
ನನ್ನ ಏನು ಹನ್ನೆರನೇ ತರಗತಿವರೆಗೂ ಮನೇಲಿ ಇದಬೋದಿದ್ದು ಮನೇಲಿ ನಾವ್ ಎನ್ ತಿನ್ನಲ್ಲ ಆತರ ಅದಕ ನಂಗದು ಇಷ್ಟ ಆಗಲ್ಲ
ಹಓ ಹಗೆ
ಹ್ಮ್
ನಿಮ್ದು ನಿಮ್ ಸ್ನೇಹಿತರು ಯಾರು ತಿಿಂದಲ್ವಾ
ತಿಂತಾರೆ ಒಬ್ಳು ಈ ಕಡೆ ಅವಳೆ ಅವಳು ಎಲ್ಲಾ ತಿಂತಾಳೆ
ಹ್ಮ್
ನಾವೇನ್ ತಿನಲ್ಲ ಅವ್ರವರು ಅವ್ರದ್ದು ಮತ್ತ ಒಂದು ಗ್ರೂಪ್ು ಆ ಮಾಂಸಾರ ತಿನೋರು ನಾವ್ ಒಂದಿಬ್ರಿದ್ದೀವಿ ನಾವು ಬೇರೆ ಅವಂತಾರೆ ನಾನು ಇನ್ನೊಬ್ಳ ನಮ್ ಸೈಡ್ ಅವಳೆ ನಾವಿಬ್ರು ಸಸ್ಯವ ತಿಂತೀವಿ ನಾವ ಇಬರು ಒನ್ ಸರಿಂಗು ಅವ್ರು ಅವ್ರಲ್ಲಾ ಸೇರಿ ಇನ್ನೊಂದ ಸರಿಂಗ
ಹಗೆ
ಹೌದ
ಅವರು ನಿನ್ಗ್ ರೂಢಿ ಮಾಡ್ಸಿಲ್ವಾ ತಿನ್ನೋದನ್ನ
ಏ್ ನಾನು ಇನ್ನೊಬ್ಳು ಸೇರಿ ಅವ್ಳು ತಿನ್ನೋಳ್ ಮಾಂಸಾರಿ ತಿನ್ನೋಳ್ಗೆ ಬಿಡಿಸಿದ್ದೀವಿ
ಅಯ್ಯೋ ಪಪಾ
ಅವಳೇ ಕಡಿಮೆ ಮಾಡೋವಳೆ ತಿನ್ನೋದ ನಮ ಜೊತೆ ಸೇರಿ ನಾವ ಆದ್ರೂ ಎಲ್ರುೂ ಹೊರ್ ಹೊಗಡೆ ಹೋದಾಗ್ ಆಲ್ಮೋಸ್ಟ್ ಎಲ್ಲಾ ಏನು ಸಸ್ಯಾರನ ತಿನ ಅದು ಏನು ಇಡ್ಲಿ ದೋಸಾ
ಯಾಕೆ ಮಾಂಸಾಹಾರಿೀತನ್ ಆಗ್ಬೇಕು ಅಂದ್ರೆ ಮಾಂಸ ತುಂಬಾ ದುಡ್ಡ ಅಂತನ
ಆತರ ಏನಿಲ್ಲ ಆದ್ರೆ ಎಲ್ರುೂ ಒಟ್ಟಿಗೆ ಸೇರಿದಾಗ ಆಲ್ಮೋಸ್ಟ್ ಅಲ್ಲಿಗೆ ಹೋಗಿರ್ತಿೀವಿ ಯಾಕಂತಂದ್ರೆ ಅವ್ರು ನಮ್ ಜೊತೆ ಹೊಂದ್ಕೋತಾರ ನಾವ್ ಅವ್ರ ಜೊತೆ ಹೊಂದ್ಕೊಳಕ್ ಆಗಲ್ಲಾ ಅದಕ್ಕೆ ಅವ್ರು ನಮ ಜೊತೆನೆೇ ಬಂದ್ಬಿಡ್ತಾರೆ ತಿ ಅವಳಿಗೆ ಇವಾಗ ಅದು ಕಡಿಮೆ ಆಗೈ ಎೋಡ ಮಾಂಸಾರಿ ಅ ತುನ್ನ
ಪಾಪ ತಿನ್ನದೇ ಬಿಡಸ ಬಿಡ್ತೀರಾ ಅಂತಯ್ತು
ಹ್ಮ್ ಅಂದ್ರೆ ಪೂರ್ಣವಾಗಿ ಏನ್ ಬಿಟ್ಟಿಲ್ಲ ಅವ್ರ ಊರ್ಗ್ ಹೋದಾಗ ಎಲ್ಲ ತಿಿಂದತಾಳೆ ಇಲ್ಲ ನಮ ಜೊತೆ ಹೊರಗ್ ಬಂದಾಗ ಮಾತ್ರ ಸಸ್ಯ ಆತಿ
ಆದ್ರೂ ಕಡಿಮೆ ಮಾಡಿದಲ್ಲ ಪಾಪ ಹುಡ್ಗಿ
ಹ್ಮ್ ಪಾಪ ಅವಳಿಗೂ ನೋವು ಆಗ್ಬಾರ್ದಲ್ಲ ಅದಿಕ್ಕೆ ಮೊಟ್ಟೆ ತಿನ್ನಂತ ಮೊಟ್ಟೆ ತಿನ್ನಸ್ತೀವಿ
ಹ್ಮ
ಅಷ್ಟೇ
ಹಗೆ
ಮತ್ತೇನಮ್ಮ ಓದ್ತಿದ್ದೀಯಾ ಏನೋ
ಹೇಳಿದ್ನಲ್ಲ ಇವಾಗ ಸ್ವಲ್ಪ ಚಹಾ ಏನಾದ್ರು ಮಾಡ್ಕೊಂಡ್ ಕುೂಡ್ದು ಆಮೇಲೆ ಓದ್ತಾ ಕೂಡ್ಬೇಕು
ಹ್ಮ್ ನಿಮ್ ತಂಗಿಗೂ ನೀನೇ ಮಾಡ್ಕೊಡದ
ಹ ನನ್ ತಂಗಿಗೆ ಚಹಾ ಮಾಡದ್ರಲ್ಲಿ ನಾನು ಎತ್ತಿದ್ ಕೈ ಚಹ ಒಂದ
ಹ್ಮ್ ಹ್ಮ್ ಅದನ್ ಮಾಡ್ಬಿಟ್ಟು ಅದ್ನೇ ಹೇಳದ ಅದ್ ದಿನವಿಡಿ ಎಲ್ಲ
ದಿನ ಇಡೀ ಏನ್ ಹೇಳಲ್ಲ ಯಾಕಂದ್ರೆ ನಂಗೂ ಗೊತ್ತು ಅವಳಿಗೂ ಗೊತ್ತು ನಾನ್ ಏನ್ ಕೆಲ್ಸ ಜಾಸ್ತಿ ಮಾಡಲ್ಲ ಅಂತ ಅವಳು ಪಾಪ ನಮ್ಮ ಅಕ್ಕಾ ಓ ತಳ್ತಡಕ್ಕೆ ಸುಮನಾಟಕ ಇವಾಗ ನಾನು ಸ್ವಲ್ಪ ಚಾ ಕುಡಿದು ನೀ ಕೆಲಸ ಮಾಡ
ಹಾ ಹಾ ಸರಿ
ಹ್ಮ್